ಹಾ ಹೇಳ್ರಿ
ಏನ್ಡುದದ್ರೀ ಊಟ ಗಿಟ ಆಗ್ಯದೇನ
ಹಾಗೇದ್ರಿ ಊಟ ನಿಮ್ದಾಗ್ಯದ್ರಿ
ಹಾ ನಮ್ದಾಯದ್ರೆ
ಹೌದ್ರಾ.
ಹ್ಮ ಹ್ಮ. ನಿಮ್ದೆನ್ ನಡದ್ರಿ ಸಮಾಚಾರ ಊಟ ಅಗೆತ ಆಗ್ಯದಲ್ರಿ. ಹಾ ಹಾ.
ಅದೇ ಇಲ್ಲಿ ಇದಕ್ ಬಂದಿದೀವ್ರೀ ಚೌಕಟ್ ಕಡಿ ತಿರಿಗಾಡ್ಕೊಂತ.
ಹಾ ಹಾ ರೀ.
ಚಾದ್ ಹೋಟೆಲ್ ತೆರ್ದಿರ್ತ ಅಂತ ಹೇಳಿ ನೋಡಕ್ ಬಂದಿವ್ರಿ ಮುಚ್ಚದ್ರಿ. ಅಲ್ಲ ಚಾ ಹ ಬೆಲ್ಲದ ಚಾ ರಿ. ಅ ನಮ್ ದೋಸ್ತರೆ ಎಲ್ಲಾರ ಫೋನ್ ಮಾಡಿದ್ದ್ರೀ ಬಾ. ಚಾ ಕುಡಮ್ ಅಂತ ಹೇಳಿ ಆಮೇಲೆ ಹೋಗಿ ನೋಡೋಟ್ಗೆ. ಏ ಇಲ್ರರಿ ಮುಚ್ಚಾದ್ರಿ ಹೋಟೆಲ್ ಯಾಕಂದ್ರ ಲಾಸ್ಟ್ ಹತ್ ಗಂಟೆ ಆತ್ರಿ.
ಮೇಲ ಆಗ್ಯದ್ರಿ ಟೈಮಂಗ ಗಾಯಿ ಮುಚ್ಚದ್ರಿ ಚಾಕು ಚಾಕ್ ಕುಡ್ದ್ ಬರ್ಬಂಕ ಅಂತ ಹೇಳಿ ಹೊಂಟಿದೀವ್ರರಿ.
ಹ್ಮ್ ಹ್ಮ್ ಹ್ಮ್ ಹ್ಮ್.
ಚಿತ್ ಸಲಿಕ್ಕೆ ಆಮೇಲೆ ಮತ್ತೆ ಯಾಕಂತ ಹೇಳಿ. ಹಳ್ಳಿ ಹೋಗಮ್ಮ ಅಂತ ಹೇಳಿ ಇಲ್ಲೇ ನಮ ದೋಸ್ತರು ಕೂಡ ಮಾತಾಡ್ ಹಾ ಮಾತಾಡ್ಿಕ ಅಂತ. ನಿಂತಿದ್ದೀರಿ ಅದಕ್ಕ ಇದ ಮಾಡಿದ್ದೀರಿ.
ಹೌದನ್ರಿ.
ಹಾ ರೀ ನಮ ದೋಸ್ತರು ಕೆಲ್ಸ ರೇ.
ಹಾ ರೀ.
ಇದೇ ನೋಡ್ರಿ ಗಂಡ್ಯರ್ ಕೈ ಯಾಗ ಕೈ ತಳಗ ಓತ್ತೀವ್ರಿ. ಗಂಡಾಳಾಗಿ ಮನಿ ಕಟ್ಟದ. ಹೀಂಗ ಹೊತಿವರಿ ಐನೂರದ ಐವತ್ತು ರೂಪಾಯಿ ಕೂಲಿ ಕೊಡ್ತಾರೀ. ಹಾ ರೀ ಗೊಂಡ್ಯರ ಕೈಯಗ ಹೊತೀವ್ರಿ.
ಒಂದ್ರ ಕೈಯಗ ಹೋಗ್ತಿರೇನ್ರಿ ನೀವ ಎಲ್ಲಿ ಬೆಂಗಗಳೂರಾಗ ಏನ್ ಇ ಇಲ್ಲಿ ಹಳ್ಳಿಗೊ ಹಳ್ಳಿಗೋಳದಾಗ್ರಿ.
ಇಲ್ರಿ ಬೆಂಗಳೂರಿಗ ಇದ್ದೀವ್ರರಿ ನಾವ. ಅಲ್ಲಿ ಬೆಂಗ್ಳೂರಾಗ ಏನಾದ್ರೆ ಹಾ ಬೆಂಗ್ಳೂರಾಗಿದ್ದೀರಿ ಅಷ್ಟ. ಇಷ್ಟ ದಿನ ಈಗ ಬಂದ ಒಂದ್ ವಾರ ಆಯ್ತ್ರಿ ಊರಿಗೆ ಹಬ್ಬದ ಸಾಲ್ಯಕ ಬಂದಿವವಲ್ರರಿ. ಹ ಅಲ್ಲಿ ಏನಾದ್ರೆ ಸ್ವಲ್ಪ ಒಂದ ವರ್ಷಗಿ . ಇಪ್ಪತ್ ಸಾವಿರ ರೂಪಾಯಿ ಅಡ್ವಾನ್ಸ್ ಕೊಡ್ಬೇಕ ರೀ ರೋಮಿಗೆ ರೋಮ ಬಾಡಿಗೆ ಇಪ್ಪತ್ ಸಾವಿರ ಅಡ್ವಾನ್ಸ್ ಕೊಟ್ಟ. ಕೋಟುದ ಅಲದ ಆರುವರಿ ಸಾವಿರ ರೂಪಾಯಿ ಬಾಡಗ ಕೊಡ್ಬೇಕ್ ರೀ ಒಂದ ತಿಂಳಿಗೆ.
ಎಲ್ಲ ಎಲ್ಲಿ ಬೆಂಗಳೂರಗ ರಿ.
ರಿ ನಾಲ್ಕ್ ಜನ ಇದ್ವಿ ರೀ ನಾವವು. ಆರ ಆರ ಸಾವಿರ ಬಾಡಿಗ ಹ ರೀ. ಆಕರರ ಸಾವಿರ ಬಾಡಿಗೆ ರೀ ಆರುವರಿ ಸಾವಿರ ಬಾಡಿಗೆ ಕೊಡ್ಬೇಕ್ರೀ ಒಂದ್ ತಿಂಗಳಿಗಿ. ಮತ್ತ ಅಂದ್ರ ಸಿಲಿಂಡ್ರ ಎಲ್ಲಾ ತುಂಬ್ಕೊ್ ಬರ್ಬೇಕ್ರಿ ನಾವೇ ಅಡ್ಗೆ ಮಾಡ್ಕೋ ಬೇಕ್ರಿ. ಮುಂಜೇಲಿ ಎಂಟ ಗಂಟೆಕ್ ಹೋದ್ರ ಐದಕ್ ಆರ್ ಗಂಟೆಕ್ ಬರಬೇಕ್ರಿ.
ಹಾ ಹಾ ರೀ.
ನಾಲ್ಕ್ ಜನ ಒಬ್ಬ್ರ ನೀರ್ ತರಕ್ ಎಲ್ಲಾ ಅಡಗಿ ಮಾಡ್ಬೇಕ್ರಿ. ಒಬ್ಬರ ಏನಾದ ಎಲ್ಲಾ ಮೊಸರಿ ಅದು ತಿಕ್ತಾರ್ರಿ.
ಹೌದೌದ ರೀ. ಒಬ್ಬ ನೀವ ಅದೇ ಮನ್ಯಾಗ ಯಾರ ಹೆಣ್ಮಕ್ಳ ಇಲ್ಲನ್ರರಿ ಮನ್ಯಾಗ ಇಲ್ಲೇ ಊರಾಗ ಬಿಟ್ಟ ಹೋಗಿರ.
ಬ್ಯಾಚುಲರ್ ರೀ ನಾಲ್ಕ್. ಹಾ ನಾಲ್ಕ್ ಜನ ಹ ಹಳ್ಳಿಯಾಗ ಇದ್ದರಿ. ರಿ ಈಗ ನಾವನ್ ಬಂದ ಒಂದ್ ವಾರ ಐತ್ರಿ ಇ ಹಬ್ಬ ಮುಗಸೊಂಡ ಹೊತಿವರಿ ಮತ್ತ. ಮತ್ತ ಬೆಂಗಳೂರಿಗಿ.
ಹಬ್ಬದ ಸಲಾಯ್ನ ಬಂದಿರ ಏನ್ರಿ ಇಲ್ಲಿಗೆ.
ಇವತ್ತು ಹೋತಿವರಿ ಬೆಂಗಳೂರಿಗಿ.
ಹೌದೌದು ಬೆಂಗಳೂರು ರಾಗ ಯಾವ ಏರಿಯಾಗ ಇದೆ ಆ ಕಡೆ ನಮ್ಮ್ ಸಣ್ಣವರು ನಮ್ಮ. ಸಣ್ಣ್ನ ಮಕ್ಳು ಅವರು ನಮ್ಮ ತಮ್ಮ ಅವರು ಅಂಚಿನದಾರ ಅವರು ಅಲ್ಲಿ ಕೆಲಸ ಮಾಡಕ್ ಹೋಗ್ಯಾರ ನೀವು ಯಾವ್ ಏರಿ.
ಇದು ಬೆಂಗ್ಳೂರಾಗಿ ಇಲ್ಲಿ ಕೆಂಗೇರಿಬಲ್ಲಿ ಗೇರ್ಪಾಳ್ಯ ಅಂತದ್ರಿ ರಾಮನಹಳ್ಳಿ ಗೆರ್ಪಾಳೆ ಇದು ಇ ನಡತ ನೋ ಅದದು ಸುದೀಪ್ನು ತೋಡೆ ದಿನ ಸುದೀಪ್ ಸರಿ ಅದು ಇದು ಮಾಡಿದ್ರ ನೋಡ್ರಿ ಅದ ಬಿಗ್ ಬಾಸ್ ರೀ ಬಿಡ್ದಾಗ ಅಲ್ಲೇ ಸನಯಾನನೆ ಆತ್ರಿ ನಮ್ ಮೂರ್ ಕಿಲೋಮೀಟರ್ ಆದ್ರರಿ
ಅಲ್ಲೇ ಅದ
ಪಾಳೆ ಅಂದ ಬಿಗ್ ಬಾಸ್ ಅಲ್ಲಿ ಆದದ್ ನೋಡ್ರಿ ಅಲ್ಲಿ ನಮ್ ಗೇರ್ಪಾಳ್ಯ ಇಂದ ಅಂದ
ಹಾ ಹಾ ಹಾ
ಒಂದು್ ಮೂರು ಕಿಲೋಮೀಟರ್ ಇಲ್ಲ ಐದ ಕಿಲೋಮೀಟರ್ ಆದ್ರೆ ಅಂಜದ ಅಷ್ಟೊಂದ ಗೊತ್ತ ಅಲ್ರಿ ನಮ್ಗೆ
ಹೌದೌದೌದು ಅವರು ಯಾವ ಏರಿಯಾದಾಗ ಇರ್ತೀವ ಅಂತ ಹೇಳಿದ ರೀ ಒಬ್ಬ ನೀರಿ ಟ್ಯಾಕ್ ನಿಸಸ್ತಾನ ರೀ ನಿಮ್ಮ ಸಣ್ಣ ಅವನ ಮಗ
ಹಾ ಹಾ ಹಾ ರೀ ಹೌದ್ರಿ ನಾನ್ ನಾಕ್ ಜನ ನೋಡ್ರಿ ಗೌಂಡಕಿ ತಳಗ ಹೋತೀವ್ರಿ ಗೌಂಡರ್ ತಾಳಗ ಬ್ಲಾಸ್ಟರ್ ಮಾಡ್ತಾರೀ ಅವರು ನಾವವು ಸಿಮೆಂಟ ಕೆಲ್ಸಿ ಕೊಡ್ತೀವ್ರಿ
ಹೌದೇನ್ರಿ
ಹಾ ರೀ
ಹೌಂಡಿ ಕೆಲ್ಸಕ್ಕೆ ಹೋೊಂಡರ್ಕಾಯಗ ಅದೇ ರೀ ಇದೇ ಪ್ಸ್ ಚತ್ತ ಹಾಕದು
ಹ ರೀ ಅಲ್ಲಿ ಆರ್ನೂರ ದಐವತ್ ರೂಪಾಯಿ ಪೇಮೆಂಟ್ ಆದ್ರಿ ಇಲ್ಲಿ ಏನದ ಊರಾಗ ಹಳ್ಳಿಗ ಉರಗ ಬಂದ್ರೆ ಐನೂರ ವತ್ತ ಆದೆ ಅಲ್ಲಿಗ್ ಇಲ್ಲಿಗ್ ನೂ
ಹಾ ನೂರ್ ರೂಪಾಯಿ ಪರಕ್ ಆದ್ರೆ ಅದೇ ಮತ್ತತ್ ನೂರ್ ರೂಪಾಯಿ ಪರಕ ಅ ಆದ ಅಂದ್ರೆ ಮನಿ ರೂಮ್ ಬಾಡಿಗೆ ಸಿಲಿಂಡರು ಎಲ್ಲಾ ಪ್ರತತಿ ಒಂದು ಖರೀದಿ ಮಾಡ್ಬೇಕಲ್ರೀ ಇಲ್ಲಿ ಬೆಂಗ್ಳೂರಗಿದ್ಮ್ಯಾಗ
ಎಲ್ಲಾ ಕಾಯಿ ಪಲ್ಯ ತೊಗೋಬೇಕ್ರೀ ಅತ್ ತಗೋಬಬೇಕು ಬಾಳಾದ್ರಿ
ಬಾಳಾದ್ರಿ ಅಲ್ಲಿನ ಹಿಂಗೆ ನೋಡ್ರಿ ಕ್ ನಾಲ್ಕ ಐದು ವರ್ಷ ಹೋದ್ರ ಪೇಮೆಂಟ್ ಹಿಂದಕ್ ಬೀಳ್ತಾವ ನಾಕು ಮಂದಿ ದುಡಿಯೋರ ಇದ್ರ ನಾಲ್ಕ್ ಮಂದಿದ ಆದ್ರ ಒಬ್ಬರುದ ಹೋಗಿ ಮೂವರ ಜನ ಇಬ್ಬರು ದರ ಉಳಿತಿದ್ರೀ
ಹೌದ ಹೌದ್ರಿ ಹೌದು ಹಂಗಗೆ ಆದ್ರಿ ಯಾಕಂದ್ರ ಇದು ನಮ್ಗ ರೋಮಿನಿಂದ ಹೋಲಾಕ ಬಾಳ ದೂರ ಆದ್ರಿ ಕೆಲ್ಸ ಮಾಡಕ್ ಹೋಲಾಕ್ರಿ ಒಂದು ಏನಿಲ್ಲ ಅಂದ್ರೆ ಹತ್ ಕಿಲೋಮೀಟ್ರ ಹೋಗಬಕ್ ಒಂದ್ ಕಡೆ ಏನಾದ್ರೆ ಹೆಂಗ ಬಿಡ್ಲಿ ಹಂಗ ಅವ್ರ ಮಸ್ತ್ರಿಗಳು ಹೆಂಗ ಹಿಡತಾರರಿ ಹಂಗ್ ಹೋಗಬಕರೀ
ಹಾ ಹತ್ತ ಇರ್ತಾವ ಇಪ್ಪತ್ತ ಇರ್ತಾವ ಬೆಂಗ್ಳೂರ್
ಹಾ ಹದ್ನೈದ ಕಿಲೋಮೀಟ್ರ ಹೋಗಬಕ್ರೀ ಇಪ್ಪತ್ ಕಿಲೋಮೀಟ್ರ ಹೋಗ್ಕ್ ಹಂಗಾಗಿ ಏನಾದ್ರಿ ಹ್ಮ ಹ್ಮ ಅಲ್ಲಿ ಹೋಗಿ ಬರ್ಬೇಕಾದ್ರೆ ಟೈಮ ಒಂದೊಂದ್ ಗಂಟೆ ಅಡ್ ಎರಡು ಗಂಟೆ ಟೇಮ್ತ್ರಿ ನಮ್ಗೆ
ಹಾ ಹಾ ಹಾ ಆತ್ರಿ
ಎಂಟು ಗಂಟೆೆಯಲ್ಲಿದ ಊರ್ ಬಿಡ್ತವ್ರೀ
ಮತ್ ಬರಬಕ್ ಸಂಜೆ ಎಷ್ಟೊತ್ತಿಗೆ ಬಿಡ್ತಾರನ್ರರಿ ಕೆಲ್ಸ ಅಲ್ಲಿ ಛತ್ತಗಿತ್ ತಾಕೋ್ ಅ್ರ ಅವ ಮುಗತನ ಅಂತ ಬಿಡಲ್ರರಿ
ಇಲ್ರೀ ನಾವ್ ಪ್ಲಾಸ್ಟರ್ ಪ್ಲಾಟರ್ದ ಅದ್ರೀ ತ್ತಿಂದ ಏನ ಇಲ್ರರಿ ಕಾಂಕ್ರೀಟ್ ಕೆಲ್ಸ ಏನ ಇಲ್ರರಿ ಪ್ಲಾಸ್ಟರ್ ರೀ ಇದು ಡಸ್ಟ್ ಎಲ್ಲಾ ಇರ್ತದಲ್ರರಿ
ಹ್ಮ್ ಹ್ಮ್ ಹಾ ಹಾ
ಇಪ್ಪತ್ತೆರಡು ಪಫುಟ್ಟ ಇಪ್ಪತ್ತು ಫಿಟ್ ಹಾಕಿ
ಹಾ ಹಾ ರೀ
ಅಂದ್ರ ಅಲ್ಲಿ ಬಾಂಡ್ಲಿ ಅಂತಾರೀ ಇಪ್ಪತ್ ಪುಟ್ಟಿ ಹಾಕಿ ನಿಮ್ ಗೊತ್ತಾಗಲ್ಲಲ್ರಿ ಬಾಣಲೆ ಅಂದ ಇ ಪುಟ್ಟಿ ಹಾಕ್ತಾರೆ ಇಪ್ಪತ್ ಪುಟ್ಟಿ ಹುಸಿಗೆಗೆ ಇದು ಉಸಗ್ ಅಂತೀನ್ ರರಿ ಡಸ್ಟ್ ರೀ ಉಸಗ್ ಸಿಗಲ್ರಿ ಅಲ್ಲಿ
ತನ್ರಿ ಅಲ್ಲಿ
ಹಾ ಡೆಸ್ಟ್ ರೀ ಡೆಸ್ಟ್ ಏನಾದ್ರೆ ಇಪ್ಪತ್ ಪುಟ್ಟಿ ಹಾಕೊಂಡ್ ಒಂದ್ ಚೀಲ ಒಂದ್ ಮೂಟೆ ಅಂತಾರೀ ಅಲ್ಲಿ, ಇಲ್ಲಿ ಚೀಲ ಅಂತೀವಿ ಒಂದ್ ಚೀಲ ಹಾಕೊಂಡ್ ಕಲ್ಸ ಂಡ್ ಒಂದ್ ದಿನಕ್ಕೆ ಒಂದ್ ಐದು ಆರ್ಚೀಲ ಖಾಲಿ ಮಾಡ್ತಾರ್ರೀ
ಹಾ ಹಾ ಹಾ ಹಿಂಗನ್ರಿ ಅದ್ ಮುಗಿಸ್ ತಿರಂದ್ರ ಗ್ವಾಡಿ ಪೂರ
ಎಲ್ಲಾಟ ಅದ ಅವ್ರು ಎಷ್ಟು ಮಾಡ್ತಾರೀ ಪ್ಲಾಸ್ಟರ್
ಹಾ ಹಾ ಈಗ ನಾಕು ಮಂದಿ ಒತ್ತಟ್ಟೆ ಹೋಗ್ತಿರೇನ್ರಿ
ಹಾ ನಾಲ್ಕ್ ಮಂದಿ ಒತ್ತಟ್ಟಿ ಓದ್ತಿವ್ರಿ ಅಲ್ಲಿ ಅದ್ ಏನಾದ್ರಿ ಈಗ ಅಷ್ಟ್ ಮಂದಿ ಮೇಸ್ತರಿ ಗೌಂಡ್ಯರು
ಹಾ ಹಾ
ಜನಕ ಒಬೊಬ್ಬ್ರ ಏನಾದ್ರೆ ಒಬ್ಬೊಬ್ರಿಗೆ ಮಾಲ್ ಕಲ್ಸ್
ಒಬ್ಬ್ರೊಬ್ರು ನಾಕ್ ಮಂದಿ ಗೌಂಡ್ಯರು ಇರ್ತಾರೀ ಅವ್ರ ಕಟ್ಟರ
ಅವ್ರಿಗೇನಾದ್ರೀ ಒಬ್ಬೊಬ್ಬ್ರೀಗ ಒಂದೊಂದು ತರ ಕಲ್ಸ್ಕೊದ್ ಹಾ ರೀ
ಹಾ ಹಾ ನಾಕ್ ಮಂದಿ ಏನ್ ದೋಸ್ತ್ರದೀರ ಒಂದೇ ಮನ್ಯಾನ ಇರಿರಿ
ಏ ಇಲ್ರೀ ಒಂದಿಬ್ಬರು ದೋಸ್ತರಾರಿ ಇಬ್ಬರ ನಮ್ ತಮ್ಮ ನಾನ್ ಇಬ್ಬರು ಇವ್ರಿ ಇಬ್ರು ದೋಸ್ತರಾರ್ ನಾಲ್ಕ್ ಜನ ಇರ
ಡಿಗಿ ರೂಮ್ ಬಾಡಿಗಿ ಅಡಗಿದು ಎಲ್ಲಾ ಸೇ ತಿಂಗಳಿಗೊಮ್ಮೆ ಲೆ
ಹಾ ತಿಂಗಳಿಗೆ ಎಲ್ಲ ರಾಶನ್ ಬಾಡಿಗೆ ಅದು ಎಲ್ಲಾರ ಇವತ್ತಟ್ಲೇಸ್ಗೆ
ಮತ್ತೆಡ್ಲೇಸಿಂದ ಏನ್ ಊಟದ್ದು ರೂಮ್ ಬಾಡಿಗೆ ಸಿಲಿಂಡ್ರದು ಕಾಯಿಪಲ್ಲೆ ತರದು ಇವೆಲ್ಲ ರೇಶನ್ ತರೋದು ಎಲ್ಲ ಖರ್ಚು ಒಮ್ಮೆಲೇ ತಿಂಗಳಿಗೆ ಒಮ್ ಎಲ್ಲರ್ದ ಎಷ್ಟ ಎಷ್ಟು ಬರ್ತ ಅಂತ ಆಕ್ತೀರಿ ಸಾವಿರ ಬೀಳ್ಳಿ ಎರಡ್ ಸಾ ವ್ರ ಬೀಳ್ಳೀ
ಹಾ ರೀ ಒಂದೊಂದ್ ವಾರಕ್ ಏನಿಲ್ಲ ಅಂದ್ರೂ ಒಂದ್ ಎರಡ್ ಸಾವಿರ ರೂಪಾಯಿ ಆಗ್ತದ ರೀ ನಾಕ್ ಜನಕ್ಕ
ಹಾ ಹಾ ಒಬ್ಬ್ರೊಬ್ರರಿಗೆ ಐನೂರು ಐನೂರು ಬರ್ತದ
ಎರಡೂವರಿ ಸಾವಿರಾತ್ರಿ ಮೂರ್ ಸಾವಿರಾತ್ರಿ ಒಂದ್ ದಿನ ಏನಾದ್ರಿ ಟಮಾಟಿ ಸಾರ್ ಮಾಡ್ತಿವ್ರೀ ಒಂದಿನ ಆಲಗಡ್ಡಿ ಪಲ್ಯ ಮಾಡ್ತೀವ್ರಿ ಒಂದಿನ ಬದ್ನಿಕಾಯಿ ಮಾಡ್ತಿವ್ರೀ ಒಂದ್ ದಿನ ಏನಾದ್ರಿ ಅ ಚಿಕನ್ ಮಾಡ್ತೀವ್ರಿ ಏನ್ ಮಾಡಿದ್ರು ನು ಅಡಿಗೆ ನಮ್ಮೂರ್ ಕಡಿಗೆ ಆದಂಗ ಆಗಲ್ರೀ ನೀರು ಇಲ್ಲಿದ್ ನೀರು ನಮ್ಗ ಸರಿಯಾಗಿಲ್ರಿ ನೀರ
ಹಾ ಒಂದ್ ಊರ್ ನೀರ್ ಒಬ್ರಗ್ ಸೆಟ್ ಆಗಲ್ರಿ
ಹೂಂ ರೀ ನೀರ್ ಒಂದು ಸರಿಯಾಗಿಲ್ರಿ
ಹ್ಮ್ ಹಾ ರೀ
ಅದಕಂತ ಹೇಳಿ ನಾಳೆ ಏನ್ ಮಾಡ್ತೀ ಹಾ ಹಾ ಮಾಡ್ಕೆಂತೀವ್ರೀ ನಮ್ದ ನಾವೇ ಮಾಡ್ ಕೆಂತೀವ್ರಿ ಯಾಕಂದ್ರ ಬ್ಯಾಚುಲರ್ ಲೈಫ ಅಲ್ರಿ ಎಲ್ಲ ಕಲ್ತ್ ಬಿಟ್ಟಿವ್ರೀ
ಹೌದೌದ ಹೌದ್ರಿ ಮತ್ ಮಾಡ್ಕೆ ಬೇಕ್ರೀ ಹೊಟ್ಟಿಗೆ ಬರೀ ಅನ್ನ ಸಾರ ಅಂದ್ರ
ಹಾ ರೀ ಅದನು ಸ್ವಲ್ಪ ಜಲ್ದಿ ಬ ಅಲ್ರಿ ಕೆಲ್ಸಲ್ದಿಂದ ಸ್ವಲ್ಪ ಜಲ್ದಿ ಬಂದಿವಂದ್ರ ನಾವು ಚಪಾತಿ ಮಾಡ್ಕೇಂತೀರಿ ಒಂದ್ ದಿನ ಎರಡ್ ದಿನ ಬಿಟ್ಟು ಒಂದ್ ವಾರದಾಗ ಒಂದ್ ಯಾರ್ಡ್ ಸಲ ಮಾಡ್ಕೇಂತೀವ್ರಿ ಟೇಮ್ ಸಿಕ್ಕಿತ್ತ ಅಂದ್ರೀ
ಟೇಮ ಜಲ್ದಿ ಸ್ವಲ್ಪ ಜಲ್ದಿ ಬಂದ್ರಿ ಅಂದ್ರೆ ಆಗ್ತದ್ರೀ ಅದನ್ನ ಇಲ್ಲ ಅಂದ್ರೆ ಬರೇ ಅನ್ನ ಸಾರ ಹ್ಮ ಹಾ ಹಾ ಮತ್ತೆ ಇದೇ ಕೆಲ್ಸನೆ ಮ ಅಲ್ಲಿ ಯಾರ ನಮ್ಮವರು ಇವರು ಆಕೇಶ್ ಅಂತ ಹೇಳ್ರಿ ಆಕೇಶ್ ಅಂತ ಹೇಳಿ ಮತ್ತೆ ಹ ಶ್ರೀಶೈಲ ಅಂತ ಹೇಳ್ಯಾರೀ ಅವರು ಕೆಲ್ಸ ಮಾಡಾರ ಬೆಟ್ಟಿ ಆದ್ರ ಅಂದ್ರ್ ಹೇಳ್ತನ್ ತೋರಿ ನೀವ ಕೆಂಗರಿ ಬಲ್ಲೀ ಯಾವ ಏರಿಯಾ ಅಂದ್ರ ಅಲ್ರೀ
ಕೆಂಗೇರಿ ಬಲ್ಲಿ ಇದು ರೀ ಗೇರ್ ಪಾಳ್ಯ ರೀ
ಗೇರ್ಪಾಳ್ಯ ಏನ್ರಿ
ಹಾ ಗೇರ್ ಪಾಳ್ಯ ರೀ ಅಲ್ಲೇ ಇರೋದ್ರಿ ನಾವು ಹೂ ರೀ ಈಗ ಒಂದು ಎರಡ್ ಮೂರ್ ತಿಂಗ್ಳಿಗೆ ನಾಕ್ ತಿಂಗಳಿಗೆ ಐದ್ ತಿಂಗಳಿಗೆ ಒಂದೊಂದ್ ಸಲ ಊರ್ ಕಡೆ ಬಂದ್ ಹೋತಿವಿ
ಹಾ ಹೌದೌದ ಹೌದ್ರಿ ಮತ್ತೆಊಾಗ ಏ ಮನಿ ಕಟ್ಟದ ಪನಿ ಕಟ್ಟದ ಏನ್ ಲೆಕ್ಕ ಆಕಿರಿ ಪ್ಲಾಟ್ ಗಿ ಎ ಅಂತ ದುಡ ಹೋಗಸವರ್ ಸ ತಕ
ಈಗ ಹೋಗಿ ನೋಡ್ರಿ ಒಂದ ಒಂದವರೆ ವರ್ಷ ಆಯ್ತ್ರಿ ನಾವ ಹೋಗಿ
ಹ್ಮ ಹಾ ರೀ
ಒಂದೂವರೆ ವರ್ಷ ಐತ್ರಿ ಮತ್ತೇಏನಾದ್ರೆ ಇಲ್ಲಿ ಮನ ಎಲ್ಲ ಜಾಗ ತಗೊಂಡಿರಿ ಒಂದ್ ಪ್ಲಾಟ್ ಕಟ್ಬೇಕಂತ ಹೇಳಿ ಆದ್ರೆ ಎಲ್ಲಾ ಪ್ಲಾನ್ ನಾವ ಸ್ವಲ್ಪ ರೊಕ್ಕ ಜಮ್ರ ಆಯತ ಅಂತ ಹೇಳಿ ಬತ್ತೀರಿ
ಹೌದೌದೌದೌದ್ರಿ ಮತ್ತೆ ಈಗ ದುಡ್ರಿ ಒಂದ್ ನಾಲ್ಕು ವರ್ಷ ನಾ ಕೊರಸ ದುಡಿದ್ರಿ ಅಂದ್ರೆ ಮನನ್ ಆತದ
ನಮ್ದು ಸಾಲ ಐತ್ರಿ ಆಡ್ವರ ಅದೆಲ್ಲಾ ಈ ಬಡ್ಡಿ ಕಟ್ಟ ಕುೂಂತೀವ್ರರಿ ಊರಾಗಿದ್ರೆ ನಮ ಸಾಲ ಮುಟ್ಟವಲ್ದ್ರಿ
ಏ್ ಸಾಲ ಇಲ್ಲಿ ಊರಾಗಿದ್ರ ಒಂದ್ ದಿನ ಕೆಲ್ಸ ಆತ್ತದ ಆಯ್ತು ಒಂದ್ ದಿನ ಉಣ ಅ ತಿರುಗಿ ಆಡದು ಇದೇ ಆತ್ರಿ ಬರೀ ಅಲ್ಲಿ ಬೆಂಗ್ಳೂರ್ ಅಂತ ಇಲ್ಲಿ ಬೇಲೂಗ್ ಹೋದ್ಮ್ಯಾಗ ಸುಮ್ಮನಾ ಏ ಬಂದೀಪಾ ಊರ್ ಬಿಟ್ಟು
ಸೂಟಿ ಇರ್ತ್ ನೋಡರಿ ಆಮೇಲೆ ಉಳುಕಿದ್ದ ದಿನ ಏನಲ್ರರಿ ಅಲ್ಲಿ ಅಮಾಷಿ ಅನ್ನೋ ಗೊತ್ತಲ್ರರಿ ಹಬ್ಬ ಅನ್ನೋದ್ ಗೊತ್ತಲ್ರರಿ ದಸರಾ ಹಬ್ಬಾ ಅದೊಂದ್ ದೊಡ್ಡದ ಮಾಡ್ತಾರ್ರೀ ಉುಗಾದಿ ಹಬ್ಬ ಒಂದ ಮಾಡ್ತಾರ್ರಿ
ಹ್ಮ ಹ ದೊಡ್ಡ ಹಬ್ಬಗಳು ಅಷ್ಟೇ ಇರ್ತವ್ರೀ ದೀಪಾವಳಿ ಯುಗಾದಿ
ಹಾ ರೀ ಇಂತಥ ದೊಡ್ಡ ಹಬ್ಬ ಅಷ್ಟೇ ರರಿ ಆಮೇಲೆ ಉಳ್ಕಿದ್ ಹಬ್ಬ ಏನ್ ಗೊತ್ತ ಇಲ್ರರಿ ಹನ್ನೆರಡು ಒಂದ್ ವರ್ಷಿನಾಗ ಹನ್ನೆರಡ್ ಅಮ್ಮಾಿ ಒಂದ್ ವರ್ಷಿನಾಗ ಹನ್ನೆರಡ್ ಅಮ್ಮಾಷಿ ಬರ್ತಾವ್ರೀ
ಹೌದೌದಿಲ್ಲಲ್ಲ ಹಳ್ಳ್ಯಾಗಾದ್ರೆ ಗೊತ್ತಾಗ್ತರಿ ಅದೆಲ್ಲ ಮಸಿಗಳು ಉಣಿವುಗಳು ಅಲ್ಲಿ ಏನ ಇದು ದಸರಾ ಒಂದು ಈ ಉಳಿಕಿದ ಉುಗಾದಿ ಒಂದು ಸಂಕ್ರಾಂತರಿ ಒಂದು ಇ ಎಷ್ಟೇ ಗೊತ್ತಾತವ್ರ ಎಲ್ಲಿ
ಹಾ ರೀ ಹಂಗಗೆ ಅನ್ ನೋಡ್ರಿ ಅಲ್ಲಿ ಯಾಕಂದ್ರ ಸಿಟಿ ಅಲ್ರಿ ದೊಡ್ಡ ಹಾ ಇಲ್ಲ ಇಲ್ಲ ರೀ ಅದೆಲ್ಲಾ ಏನ್ ಗೊತ್ತಿಲ್ರಿ ಅಲ್ಲಿ ಮಾಡ್ತಾರೀ ಅಂದ್ರ ಕಮ್ಮಿ ರರಿ ಅಲ್ಲಿ ಎಲ್ಲಾ ಮಸೂ್ದಿ ಇದ್ದ್ ಕಡೆ ಅ ಎಲ್ಲ ಎಲ್ಲಿ ದೇವರು ಕಡಸಲ್ಲಿ ಮಾಡತಾರು ಕಮ್ಮಿ ರೀ ಕೆಲವು ಕೆಲವೊಂದು ಊರಾಗ ಹಾ ಕೆಲವ ಕೆಲವೊಂದ್ ಏರಯದಾಗ ಮಾಡ್ತಾರ್ರಿ ಬಹಳಷ್ಟು ಕಮ್ಮಿ ರರಿ ಮಾಡೋದು
ಹಾ ಹಾ ಹೌದೌದೌದೌದು ಈಗ ಎಲ್ಲಾರ ಬಂದಿರನ್ರಿ
ಹಾ ಎಲ್ಲಾರ್ ನಾಲ್ಕ್ ಜನ ಬಂದಿರಿ ಒಂದ್ ವಾರ ಸೂಟಿ ತಗೊಂಡ್ ಬಂದಿರಿ
ವಾರ ಸುಟ್ಟಿ ಕೊಟ್ಟಾರನ್ರಿ
ಹ ಪೇಮೆಂಟ್ ಮಾಡ್ಯಾರೀ ಅವ್ರ ಏನ್ ಮಾಡ್ತಾರೀ ಮದ ಅದೇ ಒಂದೊಂದು ಆಳ ಎಡ್ಡ ಆಳ ಶಂತರ್
ಹಾ ಮತ್ತೆ ಇವ್ರು ಓದರು ಬರಲ್ಲ ಅಂತ ಲೆಕ್ಕರ ಅವ್ರದ
ಹಾ ರೀ ಹಂಗಾಗಿ ನಿಂದಿರ್ಸಿ ಅಂತಾರ ರೀ ನಾವ್ ಎಲ್ಲ ಕ್ಲಿಯರ್ ಮಾಡ್ಕೊಂಡ್ ಬಂದೀರೀ ಬರಸಾದ್ರೆ ಅವ್ರಗಗ್ ನಮ್ಮ್ಯೆಲ್ಲ ನಮಗ
ಹಾ ಮತ್ತ ಬಿಡ್ಯಾರ ಇಲ್ಲೇನ ಬಂದ ಏನ್ ಮಾಡ್ತಾರೀ ಕೆಲ್ಸ ಮತ್ತೆ ಇಲ್ಲಿ ಇಲ್ಲಿ ಪೇಮೆಂಟ್ ಕಡಿಮೆ ಆದಂತರಿ ಅಲ್ಲಿೋದ್ರೆ
ಹಾ ರೀ ಜಾಸ್ತಿ ಆದ್ರೆ ಎಲ್ಲ ರೋಮ ಬಾಡಿಗೆ ಅದೇ ಕಟ್ಕೊಂಡ ಅದ ಡಿಪಾಸಿಟ್ ಕೊಟ್ಟಿವಲ್ರೀ ಒಂದ್ ವರ್ಷಿಗೆ
ಹಾ ಮತ್ತೆ ಅದಕ್ಕೆ ಎಷ್ಟ್ ಕೊಟ್ಟಿರೇನ್ರಿ ಒಂತ ರೂಮಿಗೆ
ಎರಡ್ ರೂಮ್ ಅವ್ರಿ ಒಂದು್ ಹಾಲ್ ಒಂದು ಚಂತಂದ ಅಂತ
ಚೆಂಡ ರೂಮ ಒಂದು ಆಳ
ಹಾ ರ
ಹಖ
ಸರಿ ಹಾ ರೀ ಹಾ ಸರಿ
ಸರಿ ತೋರಿ ಅಕ್ಷಮಂತ್ರಿ ಮತ್ತೆ ಲೇಟ್ ಆಗಿದ್ರರಿ ಅದ್ರಾಗ ಈಗ ಮತ್ತ ನಾಳೆ ಬೆಳಿಗ್ಗೆ ಹಷ್ಟ ಮಾತಾಡಮ್ರಿ ಹಾ